ಆತಿಲ ಏನನ್ ನೋಡ್ಪ ಎ ನೋು ಮಳೆಗಿಳ ಎಲ್ಲ ಹೋಗ್ಬಿಟ್ರಲ್ಲ ಹೆಂಗೆ
ಬರಗಲ್ಪ ಬಸ್ತಿ
ಇಲ್ಲ ಯಾವಾಗ ಬರ್ ಅಂತ ಮಳೆ ಇದೆ
ಹ್ಮ ಕೇಳ್ಬೇಕ್ರೀ ನೀವ ಯಾಕಂದ್ರೆ ನೀಳಾಸಹೇರ ಅವ್ರರಿ
ಇಲ್ಲ ಕೇಳಿ ಬಿಡು ದವ್ರಗ ಇವ್ರ ಕೇಳ್ಬೇಕಕ್ ನಾಳಿಗೆ ಏನ ಏನನ್ ಅತಾನ
ಹಾ ರೀ
ದವರದ ಕೇಳಕ್ ಮಾಡಿ ಅದೇ ನಾಳಿಗ್ ಓತ ಜವ್ರ ನ ಇವಾಗ
ಹಾ ರೀ
ಅದೇ ಕೇೇಳತೀವಿ ಏನೇನಂತ ಮತ್ತ ನಮುತ್ತೇನಾ
ಏನ್ ಇದಕ್ಕೆ ಹೋಗಿದ್ರ ಅಂತಲ್ರಿ ಏನ್ಯನ ಆದ್ರರಿ ಶಾಪರ್ ಹೋಗಿ
ಹೋಗಿದ್ದಿರಿ ಬಟ್ಟಿ ತಗೊಂಬಂದಿವರಿ ಕಟ್ಟ ಟಿಂಗ್ ಮಾಡ್ಸಿದೆ
ಹಾ ರೀ ಮತ್ ಇದರಿ ಮೂಹರಮ್ದ ಮೂಹರಮ್ದ ಏನ ಐತಿರಿ
ಮೂಹರ ಏನನ ಕೂತಾರ ಇನ್ನು ಆದ್ದ ಎಲ್ಲ ಕೂತಾರ ಅದ ಗ್ಯಾರಂಟಿ ಅಟಲ್ಲ
ಏ ಇಲ್ರರಿ ಈಗ ಅವ್ರ ಹುರಿಮನೆಯವರು ಇದ
ಅದ ಏನಾಯ್ತಿ ಮತ್ತೆ
ಅವ್ರು ಹೋಗಿದ್ರಂತರಿ ಏನ ಆದಂತ ತನ ಗೂತ್ತಾರೀ ಇವ್ರು ಫೋನ್ ಹಚ್ಚಿ ದಮನ್ರಿ
ಅದು ಚಲೋ ಆಗ್ಬಬೇಕು್ರೀ ಸ್ವಲ್ಪ ಜಗಳ ಗಿಗಳ ಆಗಬಾರದು ಅ ಮತ್ತ ಮುಂದಿನಸಲ ನಿಂತು ನೋಡಂಗ ಆಗ್ಬೇಕು
ರ ಇವ್ರು ಏನ್ ಮಾಡ್ತಾರೀ ಇವ್ರು ಸುಮ್ಮ ಹೊಲ ಮನಿ ಹೋಗಲ್ರಿ ಏನ್ ಹೋಗಲ್ರರಿ
ಸುಮ್ಮ್ನೆ ಜಗಳ ಜಗಳ ಅಡಿಕನ್ ಕುಡ್ತಾವ ನಮಗ್ ತೊಂದ ಆಗ್ತವ ದಾಳಿ
ಇಂಥವ್ರ ರಿಲೇಷನ್ ಎಲ್ಲ ನಮ್ಮ್ ಸಂಸ್ಕೃತಿ ಚಾಳ
ಹ ಅದದು ಹೆಂಗನ್ ಮಾಡಿ ಪರ್ಮಿಷನ್ ತೊಗೊ ಬೇಕ್ರಿ
ಹೋಗ್ಬೇಕು ನ್ ನಮ್ ಗುರು ಏನ್ನ ಕಡದ್ರ ಅ್ರ ಕೆಲ್ಸ ಏನ್ ನಮ್ಗ ನಿಮ್ಮಷ್ಟು ಪರಿಚಯ ಇಲ್ಲ ಅಲ್ರಿ ನಿಮ್ಮಷ್ಟೊಂದ ಪರಿಚಯ ಇಲ್ರಿ ಯಾಕಂದ್ರೆ ನಿಮ್ಗ್ ಪರಿಚಯ ಅದರಿ
ಹಾ ಅದೇ ನಾವನ್ ಹೇಳಬತ್ತೀರಿ ಅಲ್ಲೆಲ್ಲಿ ಕೇಳಲ್ಲ್ ಡಿ ಕೆ ಶಿವಕುಮಾರ್ ಫೋನ್ ಹಚ್ಚಿದ್ದರಿ ಅವೌನ ಕೇಳಂತ ಹೇಳಿ
ಹೌದ್ರಿ ಇಲ್ರಿ ನಮ ನ ಸಾಹಿಬ್ರ ಇಬ್ರಿ ಅಂದ್ರ ಮಾಡ ನ ಸಿದ್ದರಯ ಸಾಬ್ರ ಇದ್ರ್
ಅವ ಇಲ್ಲ ಈಗ ಮುಖ್ಯಮಂತ್ರಿ ಅವ್ನ ಅನಲ್ಲ ಈಗ ಅವ್ನಿ ಕೇಳಬೇಕತ ಮಾತ್
ಹೌದೌದು ಯಾಕಂದ್ರೆ ನಮ್ ಸಿದ್ದರಾಮೇಶ್ವರ್ ಅವ್ರು ಮಾಡ್ಸ್ತಾರ ಅ್ರ ಎ ಇಷ್ಟ್ ಮಾಡಿ ಕೊಡ್ತಾರೆ ಅಂತ
ಇಲ್ಲ ನಿನ್ನ ನೈಟ್ ನಾನ್ ಹಚ್ಚಿದ್ದೆ ಒಂಬತ್ತು ಹತ್ತುಗ ಆಯತು ಊಟ ಮಾಡಟ ಕು ಪಾ ಬಾಲ್ಲ
ನೀವು ನೀವು ಅಲ್ರರಿ ಅವರು ನೀವು ಬಾಳ ಆತ್ಮೀಯರರ್ ಕುದ್ರಿ
ಹಾ ರೀ ನಮ್ ಫ್ರೆಂಡ್ ಇದ್ದಂಗ್ರೀ ಸ್ವಲ್ಪೂರಿ ಕ್ಲೋಸ್ ಆಗೇನ್ರಿ
ಹಾ ರೀ ಈಗ ಅಯ್ಯ್ ಅವ್ರ ಊರಿಗೆ ಅ ಅಯ್ಯಾಣ್ ಅವ್ರ ಊರಿಗೆ ಬಂದ್ರ ಅಂತಲ್ರಿ
ಹೌದ್ರಿ
ಹಾ ರೀ ಊರಿಗೆ ಬಂದಾರತ್ರಿ ನನ್ಗ ಹಚ್ಚಿದ್ರೀ ಬಿಟ್ಟ ಬಂದ ಏನಪಾ ಹಂಗೆ ಶಮೀರ್ ನೀ ಯಾರ ಯಾರ್ ಹೋಗಿರ ಅಂತಂದ್ರೆ ಇಲ್ಲ ನಾ ಈ ಒಬ್ಬನೇ ಬಂದ ಶಮ ಮೊದಲ ಹೋಗ ಅಂತಂದಾರೆ ಮ ನಿಂಗಣ ಅವರು ಜಿಮ್ಮಿಗೆ ಹೋಗ್ಯಾರಂತ ಇಲ್ರಿ
ಏನನ್ರೀ ಅವ್ರು ಬಾಡಿ ಗಳಸ ಓರ ಎಷ್ಟ ಮಂದೆ ಹ ಬಿಡಿತಾರ ಅ
ಏನ್ ಮಾಡ್ತಾರ ಅನ್ ನಮಗಂದ್ರು ನಾವಂದ್ರರು ಮಾಡಿ ಬಷನ್ ಬಿಡ್ ಬಿಟ್ಟೇವ್ರ ಅವ್ರಕ ನಮ್ಮ ಮದಲಿ
ಎಲ್ಲ ನಡೀತ್ರು ಅವ
ಹ ನಡತ್ರಿ ಯಾವ ಆದ್ರೂ ನಿಮ್ಮಷ್ಟ ಕಟ್ಟಿಲ್ ಬಿಡ್ರೆ ಮನುಷ್ಯ.
ಎಲ್ಲ ಅವ್ರ ಕಟ್ಟಿ ಬಾಳಗರಂತ್ರಿ ಈಗ.
ಏನ್ ಕಟಿ ಹಾತಾರ ಅ ಏನ್ ಅಂತಾರಲ್ರಿ, ಅ್ಣ ಬೋಜ್ಜ ಬೋಜ್ಜ ಬೆಳದು ಅದ್ರಗ ಪೌಡರ್ ಗಿಡರ್ ತೋತಾರ ಏನ್ರೀ ಅವ್ರ. ಪೌಡರ್ ತೋತಾರ ಏನ್ರೀ.
ಏನ್ ತೋಲಕ್ರಿ ಒಟ್ಟು ಅಲ್ರಿ ಏನ್ ಮಾಡಿ, ಏನ್ ಮಾಡಿ ಆಗ
ನಾ ಬೇಕರಿಲ್ರರಿ. ಏನ್ ರಿ ಇ ಪ್ಯಾಂಟ್ ನಿಮ್ಮಂತದೇ ನನ್ಗ ರೇಟ್ ಸ್ವಲ್ಪ ಹೆಚ್ಚಿಗ ಕೊಟ್ರ ನೋಡ್ರಿ. ರೇಟ್ ಹೆಚ್ಚಿ ಕೊಟ್ರಿ. ನಿಮ್ದ ಪ್ಯಾಂಟಿಂದ ರೇಟ್,
ಪ್ಯಾಂಟ ನಾರೇಟ್ ಎ ಏಟ್ ತೊಂಡ್ರರಾ.
ಐನೂರ ಐವತ್ತ ತೊಂದ್ರೀರಿ.
ಏಪ್ಪ ಐವತ್ತು ರೂಪಾಯಿ ಜಾಸ್ತಿ ಕೊಟ್ಟ ಬಂದಲ್ಲ. ಯಾಕ,
ನೀವ್ ಏನ್ ಮಾಡ್ತೀರಿ ಕೊಡವಲ್ಲರು ಮಂದಿ ಅಂದ್ರ ಮುಕ್ಕರ್ ಬಿಟ್ರ ಬಾಳ್ ಮಂದಿ ಆರ ತಗೋದ ತಗೋಪಾ ಇಳ್ಕಂದ್ರ ರ ಹೋಗಿ ಬಿಡಪ ಅಂತ ಅಂದ್ರರಿ. ಏನ್ ಮಾತಾಡ್ಲ್ರಿ ಅವ್ರ ಗುಡ ಎಲ್ಲಿಲ್ಲ ಅದ್ರ ನಿಮ್ಮಂತ ಪ್ಯಾಂಟ್.
ಹೌದೌದ ಐನೂರ ಕೊಟ್ಟಿದ್ದ. ಅವತ್ ಸರ್ ಇದ್ದ ಒಬ್ಬ.
ಹೌದಲ್ರರಿ. ಇಲ್ರಿ, ಹಂಗಲ್ರಿ, ಆ ದಿನ ಇತ್ತಲ್ ನಾನ್ ತೋಯ್ತನಲ್ರಿ ಇಲ್ಲೇ ಇದ್ದಿಿಲ್ಲಲ್ರರಿ ಮಾಲೆ ಕಲಸ ಆಗತ್ತಲ್ರರಿ. ಆ ಪ್ಯಾಂಟ್
ಹ್ಮ, ಹ್ಮ್ ಇರ ಈಗ ತೊಂಡೆಲ್ಲ.
ನಾನ್ ಕೇಳ್ದ್ ಅಲ್ರೀ ಅದಿಕ್ಕೆ ಅದರಿ
ಹ್ಮ್.
ಹಾ ನಿನ್ನೆ ನಡತಿತ್ ನೋಡ್ರ ಆತ್ ನೋಡ್ರಿ ಅವಾಗ ಒಂದ್ರ ನಡೀತ್ರಿ ಏ ಮಾಡ್ತಿವಿ
ಹೌದ್ರಿ ಏನ್ ಮಾಡ್ಬೇಕ್ರೀ ನೌನ್ ಸಿಗ್ಲಲ್ರರಿ ಅವತ್ತು.
ನಾವ ಸಿಕ್ಕಿಲ್ರರಿ ಏನ್ ಮಾಡ್ತ್ರಿ.
ಈ ಸಿಂದಗಿಗಂತಾ ಹೋಗಿಬರಮ್ರೀ. ಶನಿವಾರಕ,
ಶನಿವಾರ ರಿ ಹಾ,
ಹಾ ಸ್ವಲ್ಪ ಕೆ ಕೆಲ್ಸ ಕೆಲ್ಸ ಆದ್ರೆ ಶನಿವಾರ್ಧಿನ.
ಮುಂಸಣ ಬರಾಮ್ರ ಅ ಅಲ್ಲಬ್ಬ ಕೊನೆಯ ದಿನ ಆತ್ರಿ ಶುಕ್ರವಾರ ದಿನ ಅದೇ ಕೊನೆಯ ದಿನ ಶುಕ್ರವಾರ ದಿನ ಆತ್ ಕತ್ರತ್ರ
ಹಾ ರೀ ಆಯ್ತು ಆಯ್ತು ಹೋಗಂಬ್ರತ್ರಿ ನಚಿಕರ ರೋಹಿ ಜೇಶಷಿ ಮದ ಬೆಟ್ಟಿಯಾಗಿ ಮಾಡ ಪ್ರೈತ್
ಅದೇ ಸ್ವಲ್ಪ ನೀಟ್ ೋದಾದ್ರೆ ಒಬ್ರಿಗೆ
ಅದೇ ರೀ ಏನ್ರೀ ರೊಕ್ಕ ಬರೋ ಅಂತಲ್ರಿ ಬಂದೂ್ರ
ಬಂದವಲ್ರಿ ತೋಂಬಂದಿರ ಅಕ್ಕ
ಒಂಬೈಂತಕ್ಕೆ ಏನ ಫೋನ್ ಆರ್ಡರ್ ಮಾಡಿದ್ರೀ ಹೂನ್
ಓನ್ ಆರ್ಡ್ರ ಹಾಕೇನ್ರಿ ಒಂಟದಂತರಿ ನಾ ಅದು ಯಾವಾಗ ಬರ
ಹ್ಮ ಇದು ಹೊಲ ನಿಮ್ಮ್ರ ಹೊಲ ಆಯ್ತ ಅತ್ರ ಹೆಸರಿಲ್ಲ
ಹಾಗೇದ್ರೀ ಒಲ್ಲ ಎಲ್ಲ ಹೆಸರ್ ಎಲ್ಲಟು ಮಾಡಕೊಂಡಿ ಏನ್ ಮಾಡ್ತವ್ರೀ ಬೆಳೆ ಮಳೆ ಹೋಗ್ಬಿಟ್ಟ್ರ ಎಲ್ಲ ಹಯ್ಬಿಟ್ಟ ಬೀಜ ಹಚ್ಚಿವ
ಹೌದ್ರಿ ನಂಗ್ದು ಹಂಗೆ ಆಗಬಿಟ್ಟು ನೋಡ್ರಿಾಕ ಕವ ಕೊಬ ್ ಬೆಳೆದಿದ್ದ ಎರಡ್ ಎಕರೆ ಒಂದಾಗ ಬೆಳೆದಾವ್ರಿ ಉಳಕಿದ್ ಎರಡ್ ಎಕರೆ ಒಂದಾಗ ಬೆಳದ ಅಲ್ರಿ ಹೌದ್ರಿ ಏನ್ ಮಾಡ್ತ್ರಿ ಹಿಂಗಗೆ ನೋಡ್ರಿ ಜೀವನ ಅಂದ್ರೆ ಬಾಳ ಕಷ್ಟ ಆಗ್ಬ ಬಿಿಟ್ಟು ಅಾರ್ಸಂದ ನೋಡಿಲ್ರಿಷ್ಟ ಮಳಿರಿ ಮಳಿ ಬ್ಯಾಡ ಅಂತ ಅದ್ರ ಮಳಿ ಹೊಡಿತತ್ರಿ ಈ ವರ್ಷ ಅಂದ್ರೆ ಮಳಿ ಬೇಕಂದ್ರೆ ಮಳಿ ಒಡೆವಲ್್ರಿ ಹೆನ್ ಅ ಬ
ಹಗೆಲ್ಲ ಮತ್ತ ಮಾಡೋಡ
ಕೊಡ ತುಂಬಿ ಬಿಟ್ಟದ್ರರಿ ತುಂಬಿ ತುಳ್ಕಿ ಆಡ ಕುೂತ್ರಿ
ಒಂಬೈದಾಗ ನೋಡ್ರಿ ನಲ್ವತ್ ಪರ್ಸೆಂಟಜ್ೋಂತ ಮಳಿ ಇದ ನೀರ್ ಬಡದ ಆಡಗುತ್ತರಿ ಇದ
ನೋಡ ಇಲ್ಲಿ ಒಂದ್ ಪರ್ಸೆಂಟ್ನ್ ಬರಲ್ ್ರಿ ಇದ್ರಾಗ ಫೋನ್ ಹೆಂಗ್ ನೋಿದ್ರಿ ಇವತ್ಳೆ ಆದಂತ ಗಸನ್ ತೋರ್ತರಿ ನೋಡ್ರ ಮಳನೇ ಇಲ್ರೀ ಬಿಸ್ಲಾದ್ರಿ
ಹಾ ಏನ್ ಮಾಡತ್ರಿೀ ಇದು ಮಾರ್ಚ್ ಜೂನ್ ಇದು ಹೇಬಿಟ್ಟದ ಬ ಕ
ಗಸ್ ಸೇಮ ಬ್ಯಾಾಸಿಗಗ್ಬಿು ನೋ್ರ ಏನ್ ಮಾಡ
ನಾಳೆ ಹವಕಲ್ರಿೀ ಎದುಕ್ಕ ಸಾಾಯಾಲ ಹೋಗಕ್ ರೀ ಆ ಕಡೆ ಕತ್ತುು ಹ ಹಾ ರೀ ಅಲ್ಲೇ ಮಹಾರಾಷ್ಟ್ರ ಸಾಮಿ ನೋಡ
ಹಾ ಬೈ ಇದಕ್ ಮುಂಬೈಕ್ ಹೋಗಮ್ಮ ಅಂತ ಅಂದ್ರಲ್ರಿ ನಾವ್ ನೀವ ಇಬ್ರೇ.
ಯಾವಾಗ ನೋಡ್ರಿ ಪ್ಲಾನ್ ಮಾಡ್ರಿ ಹಂಬ್ರಿ.
ನೀವೆ ಹೇಳ್ರಿ ಯಾವದನ ಈಗ. ಹಲಬಾದ್ಮ್ ಮೇ ಹೋದ್ರ ಐತ್ರಿ
ಅಲ್ಲಬಾದ್ಗಳ ಒಮ್ರೀ ಮಳಿ ಬರಂಗ ಕೊಡ್ರಿ ಒಟ್ಟು ಮಳಿ ಬಂದ್ರ ಆತ ಕೆಲ್ಸ ಇಲ್ಕ್ ಆಗಲ್ಲ ಅವು.
ಹೌದ್ರಿ ಹೌದ್ರಿ ಹೋಯ್ತ್ ಬರಮ್ ಅನ್ತ್ರಿ ಒಯಿ ಬಂದ್ರ ಆಯ್ತು ಯಲ್ರು ಈ ಕಡೆ ಇವ್ರನ ನಿಂಗಾಣವ್ರಿಗೆ ಹೇಳಿದ್ದಾರೆ. ಇವರು ಮಂತ್ರಾಲಯಕ್ಕೆ ಹೋಗಿದು. ಇವನ್ ಬರ್ತನ ಅಂತಂದ್ರೆ ಇಲ್ಲಿ ವರಂ ಪಾಯ ಅದಕ್ಕೆ ಏನಿಲ್ಲ ಬರಮ ಅಂದ್ರು.
ಹ್ಮ್
ಅದಿಕ್ಕೆ ಅಂತದಾರು.
ಅದೇ ಅದೇ ಓಂ ಮುಂಬೈ ನೋಡಮ್ಮ ಹಾಜಿಯಲ್ಲಿ ತರಗ ನೋಡಮ್ಮ.
ಹಾ ಅದೇ ಹೋಗಮ್ರಿ ಹೋಗಿಷ್ಟ ನೋಡಾನ್ರಿ ಇರುವುದು ಒಂದು ಜೀವನ ಮುಂದಕ್ಕೆ ಏನ್ ಮಾಡಕ ಆಗುತ್ತೆ.
ಹ್ಮ್ ರೋಹಿತ್ಗೂನ್ ಮೀಟ್ ಆಗಬಿಡಮ ಅಲ್ಲಿ ಇದ್ರಾಗಿರ್ತ್ತ. ಇತ್ತನವ
ಇಲ್ರಿ ಮ್ಯಾಚಿನಾಗ ಬಿಝಿ ಅದಾರೀ ಓಡೆಸ್. ಸೀರೀಸ್ ನಡೆದವ್ರೆ ಅವರು ಎಲ್ಲೂ.
ಎಲ್ಲ ಹೇಳಮ್ಮ ಒಂದಿನ ಕೊಲ್ಲ ಮಾಡಿಕಪ್ಪ ಹೊಂಟಿವಿ ನಾವಿಬ್ರು. ನೋಡಮ್ಮ ಯಾರು ಸಿಗತಾರ ಕರ್ಕೊಂಡ್ ಹೋಗಮ.
ಹ್ಮ ರೀ ಅವ್ರಿ ಕುರ್ನಾಲ್ ಪಾಂಡ್ಯ ಅವ್ರ ಸಿಗ್ತಾರೀ ಮುಂಬೈದಾಗ ಇರ್ತಾರಲ್ರಿ ಅವರು. ಅಲ್ಲೇ ಆದಲ್ರಿ ಊರಂದಗಾದ್ರೆ.
ಅದೇ ಯಾರು ಬರ್ತಾರ
ಏಷ್ಯನ್ ಮಾಲ್ನಾಗ ಆದ್ರು ಹೋದ್ರ ಸಿಕ್ಕಿ ಸಿಕ್ತಾರೆ ಅವ್ರರು ಏಕೆಂದ್ರೆ ಏರ್ಪೋರ್ಟ್ ನಾಗ್ ಸಿಗ್ ಹೋಗಬೇಕ್ರಿ
ಹಾ ಏರ್ಪೋರ್ಟ್ ಹ್ ನೋಡೋನ್ ಏರ್ಪೋರ್ಟ್ ನೋಡುನ್
ಅ ಹೋಗ್ಯ ಅಂದ್ರೆ ಆರಾಮ್ ಹೋ. ಒಬ್ಬ್ರ ಒಬ್ಬರು ಸೆಲೆಬ್ರಿಟಿ ಗಳು ಸಿಕ್ಕೇ ಸಿಕ್ತಾರ ಇಲ್ಗಾದ್ರರು ದೆಹಲಿನಾಗ ಹೋಗ್ಬೇಕ್ ನೋಡ್ರಿ ದೆಹಲಿ ರೀ
ಅಂದೇರಿಗೆ ಅಂದೇರಿಗೆ ಹೋಗ್ ಬರಾಮ್ ಸ್ವಲ್ಪ ಅಂದೇರಿ ಕೆಲಸ ಆದ
ಹಾ ರೀ ಆಯ್ತು ಹೋಗಿ ಬರಂ ಅಂತ್ರಿ ಹಂಗೆ ಹಾ ಹೋಗಂ ಬುಡಿ. ಹೋಗ್ ಬಂದ್ರ್ ಐತ್ರಿ ಏ ನಾವು ಈಕಡೆ ಹೊರಾಗ ಬಂದಿವ್ರಿ.
ಅದೇ
ಇಲ್ ಅ ಇದು ಕಡಿ ಕಡ ಕುಯ್ತೀ ಕಟ್ಟ ಕಡೆ ಕುಯ್ತರಿ
ಹೌದ್ ಹೌದ್ರೀ
ಸರಿ ಈ ಮತ್ ಅಯ್ಯಣ್ಣವ್ರ ಫೋನ್ ಕಾಲ್ ಮಾಡಕತಾರೀ ಮತ್ ಹೋಗಂತ ಹೆಂಗ ಮಾಡನ್ರೀ
ಏ ಹೇಳಿದ್ರಿ ಬರಾವ್ರಿ
ಹೊರಐವರುೋ ಕಡೆ ಹೋಗಿ ಬಂದ್ರಐತಿ
ರಾತ್ರಿ ಅವನಿಗೆ ಫೋನ್ ಹಚ್ಚಿರಿನೋಡ ಬರ್ತಾನನ್ ಕೇಳ್ರಿ
ಹಾ ರೀ ಏ ಅದನ್ ಬಿಜಿಯ ಹಂಗಬಿಟ್ರ ಏನ್ ಮಾಡ್ತಾರ ಸ್ವಲ್ಪ ಕಂಡಕ್ಟ್ರರ್ ಜಾಬ್ ಆಗಿಬಿಟ್ಟತ್ ಈಗ ಅಂದ್ರೆ ಕೇಳ್ತನ್ ಅನ್ದ
ಹಾಗ್ಯದ ಪೂರ ಕನ್ಫರ್ಮ್ ಆಗ್ಯದಂತ
ಕನ್ಫರ್ಮ್ ಇಲ್ಲರೀ ಇದೊಂದು ಇ ಬರ್ಬೇಕಲ್ರಿ ಹಾ ನೋಟಿಸ್ ಬರ್ಬೇಕಲ್ರಿ ಅದಿಂದ್ ಇಷ್ಟ ಕುಂತಾರೀ ಏನ್ ಮಾಡತಾರನ್ರಿ ಅವ್ರನ್ರಿ ಅವ್ರು ನೋಡ್ರ ಸ್ವಲ್ ಪಾಲ್ಟಿ ಕಿಲ್ಟಿನ ಕೊಡ್ಸ್ಬೇಕಕ್ಲ್ರರಿ ನೀವನ್ ಬರ್ತಡೆ ಮಾಡ್ಸ್ಕಂಡೀರೀ ನೀವನ್
ಏ ಕೊಟ್ಟಿವವ್ರಿ ನಾವವು ಬರ್ಡೇ ಪಾರ್ಟಿ ಕೊಟ್ಟು ನೀವು ಎಲ್ಲಿ ಹೋಗಿದ್ದ
ಯಾರಿಗ್ ಕೊಟ್ಟ ಕೊಟ್ರಿ ನೀ ನಮಗ್ ನಿಮ ನೀಂಗಣಗ್ ನಮಗ್ ಕೊಟ್ರರಿ
ಹೌದೌದೀ ನೀವು್ ಸ್ವಲ್ಪ ಬಿಸಿ ಆಗಿದ್ರನ್ರರಿ ನಾವ್ ಎಲ್ಲಾ ಕೊಡ್ಸಿದಿ್ರರಿ
ಎಲ್ಲಿ ಬಿಸಿಿರಿ ನಾವಕ ಮ್ಯಾಗ ಬ ಫೋನ್ ಇತ್ತತ್ರಿ ನೀವು್ ರೆಸ್ಪಾನ್ಸ್ ಮಾಡಿಲ್ರಿ ನಮಗ
ಅವ್ರೀ ಸ್ವಲ್ಪ ನಮಗನು ಪ್ರಾಬ್ಲಮ್ ಇದ್ವ್ರೀ ಎಲ್ಲಾ ಏನ್ ಮಾಡ್
ಏನ್ಏನ್ ಪ್ರಾಬ್ಲಮ ನಮ್ಗೆಲಿ ಹೂ ಅಣ್ಣಾ ನಮ್ಮ್ ಊರಿನ್ ಗಳಸತಂಗ್ರ ಪ್ರಾಬ್ಲಮ್ ಇರ್
ಮಾಡ ಮಾಡಮ್ರರಿ ಒಂದ ಮ ಕೊಳಿ ತೋಂದಮ್ಮ ಸೂಡಮ್ಮ
ಅರಿ ಅದು ಬ್ಯಾಡ ಅದು ಹಾಗ್ ಮಾಡ್
ಕೋಳ ತಂದು ಸುಟ್ಟು ತಿನ್ಬುಡವತ ಆಯ್ತಾ
ಬಂದಾರಂತ ಏನ್ ಮಾಡ್ಯಾರತ್ರಿ ಊರಿಗೆ
ಬಂದನಂತಲ್ರಿ ಬಂದ್ಗಿಸಿ ಮತ್ ಎರಡ್ ಮೂರ್ ಜನ ಆಯತ
ಹಾ ರೀ ಇವ್ರ ನಮ್ಮ ಬುರಾನವರು ಏನ್ ಮಾಡಾಾರನ್ರಿ ನಾ ರೀ ನಮ್ಮ ಮೈ ಬಣ್ಣ ಅವ್ರ ಬರೋಲ್ಕೊಳ್ರಿ ರಿಚ್ ಮಾಡ್ರಿ ಬಿಡ್ರಿ
ಹೌದ್ರಿ ಏನ್ ಸ್ಟೋರಿಗಿರಿ ನೋಡಿಲ್ರಿ ಆಗ್ಲಲ್ಲಾ
ಏ ಮಾಡ್ರಿ ಏನ್ ಮಾಡ್ರಿನ್ರಿ ಅಲ್ಲಿ ಲೇಡೀಸ್ ಮಾಡೇ ಇರ್ತಾರೀ ನಾವ ನಾವಂದ್ರೂ ಮಾಡೇಲ್ರರಿ ನಾವ್ಂದ್ರ ಇನ್ನೆ ಹಬ್ಬದ್ದ ಹಬ್ಬ ಮಾಡಲ್ ಅಂದ್ ಚಲಗ್ ನಾವ್ ಅಂದ್ರ ಮಾಯ ಹೋಗಾ ಮನ್ಸಿಗೆ ಬಸ್ರ ಆ ಬಿ್ರ
ಲೇಡಿಿಸಸ್ ಬಾಳ ಮಂದಿ ಅವ್ರೇನ್ರಿ ನಿಮ್ ಫ್ರೆಂಡ್ ಸ್
ಅವ್ರಿಗೆ ಪರಿಚಯ ಯಾಕಂದ್ರ ಈಗ ಸ್ವಲ್ಪ ಕೆಲ್ಸ ಕೇಳ್ತನ್ಲ್ರೀ ಕೈತಗ್ರಿ
ಹ್ಮ್ ಹ್ಮ್ ಅದಕ್ಕೆ ಬಾಳ ಲೇಡಿಸಸ್ ಬಳಿ ಇರುತ್ತಾನಾವ
ಹಾ ರೀ ಅಣ್ಣ ಅಣ್ಣ ಅಣ್ಣ ಅಂತರಿ ನಂತರ
ಹೌದ್ರಿ ಯಾರ ಬರೇ ಏನ್ ಫ್ರೆಂಡ್ ಅಂತ ಮಾತಾಡಲ್ಲಾವರಿ
ಈ ಫ್ರೆಂಡ್ ಅಂತ ಯಾರು ಮಾತಾಡ್ತಾರೆ
ಹ ಬರ ಅಣ್ಣ ಅಣ್ಣನ ಅಂತರ್ ರಿ
ಅಣ್ಣನ ಅಂತಾರೀ ಹಿಂಗ ಅ ನೋಡ್ರಿ ಒಬ್ರ ನಮ್ಮ ರಾಹುಲ್ ಅವರು ಪಾಡ್ರಾರ್ರಿ
ಹಾ ಅವನಿಗೆ ಮಾತಾಡ್ತಾರೆ
ಟೂರ್ ನೋಡಿದಿಲ್ರಿ
ಹಾ ಹ ರಿ ಈಮ್ರನ್
ಹೌದ್ರಿ ಏನ್ ಕೈಯಗ ರಿಂಗ ಬನ್ ಕಟ್ಟಾರಲ್ರರಿ ಅವ್ರ ಫ್ರೆಂಡ್ ಕೊ ಸರ್ ಅಂತಲ್ರಿ
ಹೌದ್ರೀ ಯಾವಾಗ್ರೀ
ಸ್ವಲ್ಪ ಇನ್ಸ್ಟಾದಾಗ
ಏನ್ ನೋಡಿದರಿ ಏನ್ ಬರ್ಲಲ್ರಿ ಒಂದು
ಅ ನೀ ಈ ಬಾ
ಹ್ಮ್
ಸರಿತಿವ್ರ ಕಾಲ್ ಬರಕೂತ್ರಿ ಇನ್ ತಮ್ಗೆ ಗಡಗಸ್ ನಂತರ ಐತ್ರಿ
ಸರಿ ಸರಿ ಹತ್ತರಿ ಸವಪ್ ಜಾಸ್ಲಿ ಹಾ